ಆರಾಮ ಹ್ಮ್ ಆರಾಮ ಎಲ್ಲಿದಿಯಾ
ಇಲ್ಲಿ ಇಲ್ಲೇ ಊರಲ್ಲಿ
ಹ್ಮ್ ಊಟ
ಊಟ ಆಯ್ತು ನಿಮ್ದು
ನಮ್ದು ಆಯ್ತು ಸುಮ್ನೆ ಕುಂತಿದೆ ನಾನು ಬಾಳ್ ದಿವಸ ಆಯ್ತು ಫೋನ್ ಹ್ಮ್ಮ್ ಎಲ್ಲಾ ಚೆನ್ನಾಗಿದೆ ನೋಡಿ
ಹ್ಮ ನಮ್ ಕಡೆ ಇವತ್ ಬಂದಿದೆ ನೋಡ್ರಿ ಇವತ್ತು ಬಂದು ನಿಂತು ಹೋಗಿದೆ ಹಾ
ಜನ ಎಲ್ಲಾ ಮಳೆಗೋಸ್ಕರ ಕಾಯ್ತಿದ್ರು ಇವಾಗ ಬಂದ್ ನಿಂತಿತ್ತು
ಹ ಹೌದೌದು ಬಾಳ ಜನ ಅದೇ ಕಾಯ್ಕೊಂಡ್ ಕುತಿದಾರ ಅಂತ ಎಷ್ಟು ದಿವ್ಸ ಆಯತು ಮಳೆ ಇಲ್ಲ ಏನಿಲ್ಲ
ಬೆಳೆ ಬಿತ್ ಬಿಟ್ಟಾರ ಅದಕ್ ನೀರ್ಲ್ಲ ಏನಿಲ್ಲಾ ಆಕಾಶ ನೋಡ್ಕೊಂಡ್ ಕುಂತಿದ್ರ ಇವತ್ ಮಳೆ ತುಂಬಾ ಬಂತು
ಹೌದಾ
ಹಾ
ಜನ ಖುಷಿ ಪಟ್ಟಿರ್ತಾರೇ ಇವತ್ತ ಹಂಗಂದ್ರೆ
ಹೇ ಫುಲ್
ಹ್ಮ್
ಟು ಎಮ್ ಎಮ್ ದಪ್ಪ ಮಳೆ ಬಂತು ಇವತ್ತು
ಅವಾವ
ಹಾ
ಬಾಳ ದಿವ್ಸಕ್ಕೆ ಮಳೆ ಆದ್ರಾಗ ಬೇರೆ
ಯಾವ್ ತರ ಮಳೆ ಅಂತ ಒಂದ್ ಸೈಡ್ ಬಿಸ್ಲು ಒಂದ್ ಸೈಡ್ ಮಳೆ ಒಂದ್ ಒಂದ್ ರೌಂಡ್ ಒಂದ್ ರೌಂಡ್ ಹಾಕ್ ಬಂದು ಹೊಡದೈತಿ ನೋಡ್ರಿ ಹಂಗೆ
ಹಂಗೆ ಇವಾಗೆಲ್ಲ ನಮ್ ಕಡೆನ ಮಳೆ ಮೊನ್ನೆ ಬಂದಾಗ ಹಂಗೆ ನೋಡ ಇವಾಗ ಕಡೆ ಈಕಡೆಯಿಂದ ಬಂದಿದೆ ಈಕಡೇಯಿಂದ ಮಳೆ ಬಂದಿದೆ
ಏನೋ ಈ ವರ್ಷ ವೆದರ್ ಚೆನ್ನಾಗಿಲ್ಲ ಅಷ್ಟು
ಚೆನ್ನಾಗಿಲ್ಲ ಅಷ್ಟು ವೆದರ್ ಒಂದೊಂದ್ಸ ಸತಿ ಬಂದಿರ್ತ ವೆದರ್ ಪೂರ ದಿಗ್ಗಿ ಕ್ಲೈಮೇಟ್ ಚೇಜ್ ಆಗಿರ್ತ ಬಾಳಡಿದ್ ಮಳೆ ಬರ್ತಾವ ಬಿಡಪ್ಪ ಇವತ್ತು ಹಂಗ ಅಂತ ಅದ್ ನೋಡಿದ್ರೆ ಕ್ಲೈಮೇಟ್ ಆಕಡೆ ಹೋಗಿ ಈಕಡೆ ಬಿಸಿಲಿಗ್ ಬಂದಿರುತ ಮತ್ತೆ ತಿರ್ಗಿ.
ಅದೇನೋ ಅಂಟ್ ಅಂಟಕ್ಟಿಯಾ ಓಷನ್ ಏನು ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆಂತ್ ಅಂತೇಳಿದ್ರು. ಅಲ್ಲಿಂದ ಹೀಟು ಜಾಸ್ತಿಯಾಗಿ ಜಾಸ್ತಿ ಮೋಡ ಬರ್ತಾಯಿಲ್ಲ ಅಂತೆ ಅದೆಲ್ಲಾ ನ್ಯೂಸ್ ಸ್ಪ್ರೆಡ್ ಆಗ್ತಿತ್ತು ಅಷ್ಟೇ ಗೊತ್ತು ನಮ್ಗೆ
ಹೌದು ನಾನು ಅಷ್ಟೇ ನೋಡಿಲ್ಲ ನ್ಯೂಸ್ ಎಲ್ಲ ಎಲ್ಲಿ ನ್ಯೂಸ್ ನೋಡೋದಿಲ್ಲ ಏನಿಲ್ಲ ಎಲ್ಲಿ ಎಲ್ಲ ಬಿಟ್ಟು ಬಿಟ್ಟೇಬಿಟ್ಟೆ ನ್ಯೂಸ್ ನೋಡೋದು
ಎಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟದು
ಎಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟದ ಆಗಡೆ ಬಂದಾಗ ಬರ್ಲಿೇ ಹೋದಾಗ ಹೋಗ್ಲಿ ಅಂತಿ ಏನ್ ಮಾಡ್ತಿದ ಎಷ್ಟು ಕಾಯಿಕೊಂಡು ಕುಂತ್ರು ಕೂಡ ಮಳೆ ಬರಲ್ಲ ಏನಿಲ್ಲ
ಈ ವರ್ಷ ಅಷ್ಟು ಮಳೆನ ಇಲ್ಲ ಹೋದ್ ವರ್ಷನೇ ಅಹ ಕೊಟ್ಟಿದರು ಅವ ತುಂಬಾ ಹೊತ್ತು ಆಗುತ್ತೆ ಎರಡ್ ಸಾವಿರ ಇಪ್ಪತ್ತಾರ ಏನಿಲ್ಲ.
ಹ್ಮ ಏನಿಲ್ಲ ಇಸತಿ.
ಮತ್ತೆ ನೀವೇನ್ ಬಿತ್ತಿದ್ರ ಹೊಲ್ದಾಲ್ಲಿ.
ನಾವು ಅದೇ ಹಾ ಹ್ಮ ಹ್ಮ ತೋಟಾ ಮಾಡೀವಿ ಹ್ಮ್ ತೋಟ ಮಾಡಿವವಿ ಒಂದಿಷ್ಟು ಸೀತಾಪತ್ಲನ್ ಗಿಡ ಒಂದಿಷ್ಟು ತೆಂಗಿನ ಗಿಡ.
ಹ ಹಾ ಫುಲ್ ತೋಟಗಾರಿಕೆ.
ಹಾ ತೋಟ.
ಹ್ಮ ಮಳೆ ಇವತ್ತು ಮಳೆಸಬಂದ ಎಲ್ಲ ಖುಷಿಯಾಗಿರ್ತಾರೆ ಮನೆಲ್ಲಿ.
. ಮತ್ತೆ ಎಲ್ಲಾರ ಊರರು ಎಲ್ಲರು ಬಾಳ ಚಲೋ ಆಯ್ತ್ ಬಿಡಪ್ಪ ಒಂದಿಸಾ ನಾರು ಅಷ್ಟ ಇಲ್ಲ ಏನಿಲ್ಲ. ಡೈಲಿ ಹೋಗ್ ನೀರ್ ಕಟ್ಟದು ಬರದ ಅದೇ ಆಗ್ಬಿಟ್ಟದ ಹಂಗಂತ ಹೇಳಕುಂತಿದ್ರಿ.
ಹ್ಮ್ ಹ್ಮ್.
ಕಟಿಂಗ್ ಮಾಡ್ಸ್ಬೇಕಂತ ಪರಿಸ್ಥಿತಿ ಇಲ್ಲ ಟೈಮ್ ಇಲ್ಲಾ ಹಂಗ ಹಿಂಗ ಅಂತ ಹೇಳಕ್ ಕುಂತಿದ್ರಪ.
ಹ್ಮ್ ಅದೇ ಇವಾಗೆಲ್ಲ ಲೇಬರ್ಸು ತುಂಬಾ ಖುಷಿ ಆದ್ರೆ ಎಲ್ಲಾ ಇವಾಗ. ಬೀಜ ಎಲ್ಲ ಬಿತ್ ಬಿಟ್ಟು ಕಳೆ ಗಿಳೆ ತಗಿಯಕ್ ಹೋಗ್ತಾರ್ ಇವಾಗ ಅವ್ರಿಗ್ ಪೇಮೆಂಟ್ ಬರ್ತದಲ್ಲ.
ಏನ್ ಬರುತೋ ಅ ಎಲ್ಲ
ಹ್ಮ ಮಳೆ ಅಂದ್ರೆ ಕೆಲವರಿಗ್ ನೋಡು ಎಷ್ಟು ಇಂಪಾರ್ಟೆಂಟ್.
ಹೇ ಒಂದ್ ಮಳೆ ಒಂದೇ ಒಂದ್ ಮಳೆ ಸಾಕಂತಾರೆ ಎಂಟು ದಿವ್ಸ ಸಡತ್ ಇದು ಮಾಡ್ತಾರ ಅಷ್ಟೇ. ಸಾಕ್ ಬಿಡಪಾ ಅವಂದಂತೂ.
ನಿಮ್ಮ್ ಊರಲ್ಲಿ ಮಳೆ ಬಂದ್ರ ಕರೆಂಟ್ ತಗಿತಾರೇನು.
ಕರೆಂಟ್ ತಗಿತಾರ್ ನಮ್
ಇತಂದ್ರೆ ಇವಾಗ ಮಳೆ ಬರಂಗಿತ್ತು ಅಂತಂದ್ರು ಕರೆಂಟ್ ಇರ್ತವ್. ಮಳೆ ಯಾವಾಗ ನಿಂದೃಥ್ ಅವಾಗ ಕರೆಂಟ್ ತಗಿತಾನ್ ಉಲ್ಟಾ.
ಹೌ ಉಲ್ಟಾ ನಮ್ ಜನರೇಶನ್. ನಮ್ ಕಡೆ ಹೆಂಗಿಲ್ಲ ಕರೆ ಇವಾಗ ಕರೆ ಇವಾಗೇಏನಿಲ್ಲ ಇವಾಗ್ ಗಾಳಿ ಮಳೆ ಬರಕತ್ತ ವೆದರ್ ಚೇಂಜ್ ಆಯ್ಯದ ಅಂದ್ರೆ ಆಯ್ತ್ ಒಂದ್ ಐದ್ ನಿಮಿಷ ತಗುದ್ ಬಿಡ್ತಾನ.
ಹಾ.
ಇ ಕೆಸಿ ಆಮೇಲೆ ನೋಡ್ತಾನ ಅದೇನ ಹಂಗೆ ಇತ್ತಂದ್ರೆ ಆಗ್ತಾನೆ ಆಕ ಕ ಕೆಸಿ ಆಮೇಲೆ ಕರೆಕ್ಟ್ ಒಂದ್ ಮಳೆ ಬಂತಪಾ ಅಂತಂದ್ರೆ ಮೂಮೆಂಟ್ ತೊಗ್ಬಿಡ್ತನ್ ಕಲಾಸ್.
ಇಲ್ಲಿ ಹಂಗಿಲ್ಲ ಎಲ್ಲಾ ಉಲ್ಟಾ ಪಾಲ್ಟ ಇಲ್ಲಿ.
ಜಂಡರ ಸನಿ ಎಲ್ಲ ಉಲ್ಟಾನೆ ಅಜ್ ಜನರ ಸನಿ ಏನ್ ಮಾಡ್ತಾ
ಹಾ. ತಲೆ ತಲೆ ಬಾನ ಬೆಚ್ಕಂಗಿಲ್ಲ ಅವ್ರಲ್ಲಾ ಯಾವ ನೋಡ್ಬೇಕು.
ಹ್ಮ್ ಹ್ಮ್. ಓ ಬಂದ್ರ ಬರ್ತ ಹೋದ್ರ ಆತ್ತ ಕಡೆ ಅವನ ಅವನ ಹಂಗಂತಾರ
ಪೇಮೆಂಟ್ ಬಂದ್ರೆ ಸಾಕು ಇಷ್ಟೇ.
ಹ್ಮ.
ಅ ಕಡೆ ಯಾರ ಕಂಬಾಗಿಂಬ ಗಾಳಿಿದಾಗ ಕಂಬಾಗಿಂಬ ಮೂರ ಬಿದ್ರೆ ಯಾರ ಸತ್ ಏನೋ್ ಅಂದ್ರ ಅವರಿಗೆ ಸಮಂದನೇ ಇಲ್ಲ.
ಟಿ ಸಿಡಂ ಅಂದ್ರೇನೆ ಹಾಕದ್ರ ಗತ್ತ ಇತ್ತರಲಿ ಇಲ್ಲಿ ಎರಡ್ ದಿನ ಮೂರ್ ದಿನ ನಾಲ್ಕ್ ದಿನ ತಗೋಂತಾರ್ ಟೈಮ್.
ಮತ್ತೆ ನಿಮ್ ಕಡೆ ಯಾವ ಟಿಸಿ.
ಟಿಸಿ.
ಒಂದ್ಸರಿನು ಡಮ್ ಅಂದಿಲ್ಲ ಯಾವ ಒಂದ್ ವಾರತಾನ ಕರೆಂಟ್ ಯಾರು ತಗುದಿಲ್ಲ.
ಇಲ್ಲ ಇಲ್ಲ
ಕೆಲ್ಸ ಜಲ್ದಿ ಆಗ್ತಾವ ಅನ್ತದೆ ನಿಮ್ ಮೂರ್ ಕಡೆ
ಹ್ಮ್ ಎಲ್ಲಾ ಆಗ್ತ ನಾವ್ ಎಲ್ಲ ಬರ್ದ ಎಲ್ಲಾ ಲೆಟರ್ ಕಾಯಸಿ ಕೊಡ್ತಿದವಿ ಇಲ್ ದಿನ ಕಡೆ
ಬೇಗಪ್ಪ ಅಂತಾರಿ
ಹ್ಮ್ ನಮ್ಮ ಒಂದ್ಸತಿ ಅದು ಹ ಮತ್ ಹಂಗೆ ಹೇಳ್ದಾರ ಇಲ್ಲ ಜನ ಎದಕ್ ಬೇಕಪ್ಪಾ ಏನು ಮತ್ ತಾಮಲ್ ಅವ್ರ ಮೇಲೆ ಕೇಸ ಇದ್ರ ಮೇಲೆ ಏನಾನ ನೆಗೆಟಿವ್ ನೆಗೆಟಿವ್ ಪಾಯಿಂಟ್ ತಿಳ್ಕೊಂಡು ಎಲ್ಲಾ ಸ್ಮ್ಮಿ ಹಿಂದಾಗಿ ಬಿಡ್ತಾರ ಹ್ಮ್ ಎಲ್ಲಾರ ಊರವರ ಊರ ಎಲ್ಲಾರು ಒಂದು ಒಗ್ಗಟ್ಟ ಆದ್ರೆ ಮುಗುತ್ತ ಪೊಲೀಸ ಕೆಿತ್ತಕ್ಕಾಗಲ್ಲ ಬಿ ಎಸ್ ಐ ಬಂದ ನ ಮಾಡಂಗ
ಇಲ್ಲಿ ನಮ್ಮಊಾಗ ಎಲ್ಲಾ ಪೂರ ಉಲ್ಟಾ ಪಲ್ಟಾ ಇಲ್ಲಿ ಸರ್ಕಾರ ಜಾಗ ನಮ್ ಜಾಗ ತ್ತರ
ಹ ಯ್ದ್ ಮತ್ತೆ ಇವಾಗೆಲ್ಲ ನಮ್ ಕಡೆ ಹಂಗೆಲ್ಲ ಇದಿದ್ದ ಇದಿದ್ದ ಜಾಗಕ್ಕೆ ಜಗಳ ಆಡಾಕತ್ತಾರ ಇನ್ನ ಸರ್ಕಾರಾರಿ ಜಾಗ ಈಗಡ ಕೆ ಇಲ್ಲ
ಹ್ಮ
ಇವ ಇವ್ರ ಮನೆಾಗ ಬಾಜೂ ಮನೆಾಗ ಬಾಜೂ ಮನೆ ಕೆಸಿ ಊಟ ಮಾಡಿ ಬಾ ಅಂತಂದ್ರೆ ಊಟ ಮಾಡಕ್ ಹೋಗಲ್ಲ ಇಷ್ಟ ಸದಾರರು ಅಂತ ಜನ ನಂದಾಗದಾರ ಹ್ಮ್ ವ ಒಂದ್ ಹಚ್ಚ ಒಂದ್ ಮದವಿೆ ಮಾಡಕ ರ ಒಂದ್ ಏನ್ ಎಂಗೇಜ್ಮೆಂಟ್ ಆದ ಫಂಕ್ಷನ್ ಮಾಡಕತ್ತಾನ ಅಂದ್ರೆ ಆಯ್ತ ಮನೆ ಹೋಗದೇಲ್ಲ ಅಲ್ಲಿ ಜಜಿ ಹೋಗ್ತಾರ ಬಟ್ಟ ಫೋಟೋ ಗಿಡ್ ಹೇಳ್ಯಕ ಒ
ಇಲ್ಲ ಕರ್ದ್ರ ಹೋಗ್ತಾರ ಹಿಂಗ್ ಡಿಸಿಪ್ಲಿನ್ ಇರ್ತಾರ ಅವರೆಲ್ಲ
ಹ್ಮ ಎಷ್ಟೊನ್ ಕರಿ ನೀನ್ ಎಲ್ಲಾ ಫಂಕ್ಷನ್ ಮುಗದ್್ಮೇಲೆ ಅವ್ರ ಸಂಬಂಧಿಕರು ಹದ ಆ್ಮೇಲೆ ನೀವು ಹೋಗಯ ಕರಿ ಒಂದ್ ಹತ್ ಸದ ಕರಿ ಅಂದ್ರು ಬರಲ್ಲ ಜಲ್ದಿ ಹ್ಮ್ ನಾನ್ ನೋಡಿದ್ದ ನಮ್ಮೂರು ಪ್ರಕಾರ ಹಿಂಗ ಅದ ಬೇರೆ ಊರದಾಗ ನೋಡಿದ್ರ ಮುಗಿ ಕರಿೀಲೇ ಬಿಡಿಿಲ್ಲ ಅದ ಗಂಗಾಳ ತಗ ಬಂದಿರ್ತಾರ ಆಡಲ್ಲಿ ಬಂದ
ಹಾ ನಿಮಗೆ ಆರ್ತದೆ
ಪ್ಲರ್ ತಗ್ ಬಂದಿರ್ತಲ್ ನನ್ ಜಗ್ಗಿದ್ದ ತುಂಬ ನೋಡಿನಪ ಸಳ್ಳಾಕಿ
ಅದು ಹೆಂಗಂತಂದ್ರ ಅವವಾಗಿನ್ ಜನ್ರೇಷನ್ ಅದ್ ಇವಾಗಿನ್ ಜನ್ರೇಷನ್ ಅಂದ್ರ ಯಾರು ಹೋಗಂಗಿಲ್ಲಂಗಗೆ ಅವಾಗಿಂದ ಬಂದಿರಾರ ಅವರು ಈಗ ಹೆಂಗಂದ್ರ ಪಾಪ ಮನೇಲಿ ಅವ್ರಗ್ ಏನ್ ಇರಂಗಲ್ಲ ತಿನ್ನಾಕ ಹ ಹಂಗಾಗಿ ಅವರು ಮನೇಲಿ ಆ್ ಕೆಲವರು ಸಣ್ಣ ಸಣ್ಣ ಮಕ್ಕಳ ಮಕ್ಕಳೆಲ್ಲ ಬರ್ತಾವ ಅವ್ರ ಅಪ್ಪ ಅವ್ರ ಅವ್ವ ಕೆಲ್ಸಕ್ಕ ಹೋಗಿರ್ತರ್ ಅದಕ್ ಮನೆಗ್ ಊಟ ಏನ್ ಇರಂಗಿಲ್ಲ ಒಂದ್ರ ಒಂದ್ರ ಒಂದ ಬಂದ್ ಬಿಿಡದ ಹಂಗಗೆ
ಹ್ಮ್ ದಿಗ್ಗಿ ಬ ದಿಗ್ ಬಂದ್ ಬಿಡ್ತಾರಪ್ಪಾ ಹೇಳಬಾ
ಹ್ಮ ತಪ್ಪ ಅವ್ರದಂತೂ ನಾನಕ್ ಆಗಲ್ಲ ನಮ
ಎಳ ಕಾಲ ನಂದ್ರ ಅಂದ್ರ ದೊಡ್ಡವರು ಬರಲ್ಲ ದೊಡ್ಡವರೇ ಬರಲ್ಲ ಅಂದ ಸಣ್ಣರುೂ ಬರಲ್ಲ
ಹಾ ಅಷ್ಟೇ ಡಿಸಿಪ್ಲನ್
ಬಾಡಿಸ್ಟಿಕ್ ನ ಐ ಪಸುಕ ನಮ್ಮೂರಂತ ಆಐತ ಹೊಂಡ್ ಒಬ್ಬರು ಓಯ್ಯಾರಂದ್ರರುೂನು ಬರಲ್ಲ ಹಿ ಕರ್ದಾರ ಅಂತ ಅಂದ್ರೂನು ಬರಕಲ್ಲ ಬರ್ತಾರ ಏನ್ ಮಾಡ್ಬೇಕದು ಮಾಡ್ತಾರ ಆಯ್ತು ಹೋಗಿಬಿಡ್ತಾರ
ಹ ಹಂಗೆ ಇರ್ಬೇಕ ಇಲ್ಲಿ ಹಂಗೆಲ್ಲ ಇಲ್ಲಿ ಎಲ್ಲ ಹುಡುಗರ ನೀ ಏನೈತಿ ಅದಕ್ಕ ಈ ಉಲ್ಟಾ ಹೊಡದ್ ಬಿಡ್ತಾರ ನೀ ಯಾರ್ಲ್ಲ ನೀ ಯಾರ್ಲ್ಲ ಹಬಳದರಲ್ಲಿ ಎಲ್ಲಾ ಈಗಿನ ಜನ್ರೇಷನ್
ಹ್ಮ್ ಹ್ಮ
ಮತ್ತತ್ ಇವತ್ತ ಎಲ್ಲಾ ಮಳೆ ಐತೆ ಎಲ್ಲಾ ರೋಡ್ ಎಲ್ಲಾ ತೊಯ್ದ್ ಬಿಡ್ತೆ
ಹಾ
ಹಾ ನೀರೆ ಎಲ್ಲ ನಿತ್ಕೊಬಿಟ್ಟು ಮಸ್ತ್ ಫೀಲ್ ಬರಕತದ
ಮಳೆ ಬಂದಾಗ ಅದು ಫೀಲ್ ಬೇರೆದ ಇರುತ್ತೆ ಅ ಕಡೆ
ಹಾ ನಿಮ್ಗೆ ಯಾವ ಸ್ವೀಸನ್ ಇಷ್ಟ ಮಳೆಗಾಲ ಚಳಿಗಾಲ ಬೇಸಿಗೆ ಅದೇ ಅದೇ ಗೊತ್ತಾಯ್ತು
ಹ್ಮ್ ಅದೇ ಅದೇ ಏನನ್ ನಿಮ ನಿಮ್ಮ್ ಊರಾಗ ತಂದ ನಿಮ್ಮೂರಾಯ ತಂದಿದ್ದು ರಂಗಂಪಟ್ಟಿ ತಂದಿತ್ತು ನಿಮಮ್ಮ್ರ ಒಂದ್ಸತಿ ಅದು ಯಾವ್ದೋ ವಾಲ್ಮೀಕಿನ್ ಯಾವ್ದ
ವಾಲ್ಮೀಕಿ ದ ವಾಲ್ಮೀಕಿ ಇಲ್ಲ ಇಲ್ಲ ಅಂಬಿಗರ ಚೌಡ ಇರ್ಬೋದು
ಹಾ ಸಾರಿ ಹ ಅಂಬಿಗಳ ಚಳದ ನೋಡ ಒಂದ್ಸತಿ ಅಂದ್ರೆ ನಾವು ಗಾಡಿ ತಂದಿದ್ದಿಲ್ಲಾ ಬುಲಡದಾಗ ಹಾಕ ಮುಂದಿದ್ದು ಓಪನ್ ಇಟ್ಟಿದ್ದ ನೋಡು
ಹಾ ಗೊತ್ತಾಯ್ತು ಇಲ್ಲೇ ಒಂದು ಇದ ಯಾವ್ದ ಸ್ಕೂಲ್ ಬೆಲೆ ನಿಂದಿಸಿದ್ರ
ಸ್ಕೂಲ್ ಬಳ ಎಲ್ಲ ಅದು ಮನೆ ಅಲ್ಲೇ ಅ ಓಣ ನೀ ಸಿಗ ಅ
ಹ ಅದೇ ಅದೇ ಸ್ಕೂಲ್ ಆ ನೀನು ಹಗ್ಗು ಗೊತ್ತಾಗಿರಲ್ಲ ಸ್ಕೂಲ್ ಅವ್ ಎರಡಾವ
ಹೌದೌದು ನಾವ್ ಅದ್ರಾಗ ಬೇರೆ ನೈಟ್ ಇತ್ತು
ಹ್ಮ್
ಅದವಾ ಪವರ್ ಕಿಂಗ್ ಏನ್ ಬಂದಿಟ್ ನೋಡುವಸ್ದ ಒಂದ್ ಸತಿ
ನೋಡಿರ್ಬೇಕ ಹೌದು ಹಿಂಗೆ ಸ್ಕೂಲ್ ಬೆಲ್ ಬಂದಿತ್ತು ಇವಾಗೆಲ್ಲಾ ಚೇಂಜ್ ಆಗಬಿಟ್ಟದಲ್ಲ ಟ್ರಕ್ ಕೋನಡಂಗ
ಹ ಹೌದಾ ಅವಾಗ ಬಂದಾಗ ಸಾಯಬಣ್ಣ ಪರಿಚೆ ಆದ ನೋಡ ಅವತ್ ಅಂದ್ರ ಕಾಲದಾಗಿದ್ದ ಅವತ್ ನೋಡಿದ್ ನೋಡ ಅವಾಗ ಇದುಕ್ಕ ಆ ಕಾಲ ನೋಡಿದ ಬಿಡು ಅಂದ್ರೆ ಅವತ್ ಆ ಊರಿ ಅವ್ರ ಊರಿಗೆಗ್ ಬಂದಿವವಂತ ಅವತ್ ಅದೇ ಗೊತ್ತಾಯ್ತ್ ನೋಡ ಅವ್ ನೋಡಿ
ಹ್ಮ್ ಹ್ಮ್ ಮನೇಯಲ್ಲಿ ಗೌಡಗರೆಗ್ ಬಿಟ್ಟು ಬಂದಿದ್ವ ಅಲ್ಲ ನೀ ಹ ನಿನ್ನಿದ್ದೇನ್ರೂ
ನಾನು ಇದ್ದೆ ನಮ ದೋಸ್ತ ಅವನ್ ವೆಂಕ್ಯನ ಇದ್ದ ಒಂದ್ಸತಿ ಗಣಪತಿಗ ಅಂತೇಳಿ ಅದ ಇದಕ್ ಬಂದಿದ್ರಲ್ಲ ಮತ್ತೆ ಇದಕ್ಕ ಅದ ಯಾವ್ದೋ ಇದ ಐತಲ್ಲಪ್ಪ ಹನುಮಾನ ಹ ರಂಗಂಪೇಟೆ ಅದಕಾನ ಬಂದಿದೆ ಮತ್ತೆ ಅದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಐ
ಎಷ್ಟ ತೋದ್ರ ಬಾಡಿಗೆ
ಅದು ಮದುವ ಸೀಸನ್ಗೆ ಅಂದ್ರೆ ಲೈಟಿಂಗ್ ಕೀಟಿಂಗ್ ಸೇರಿ ಎಲ್ಲ ಮೂವತ್ತೈದು ನಲ್ವತ್ತರ ತಕ ಹೋಗುತ್ತ
ಹಾ ಹಾ ಹಾ
ಹ್ಮ್ ನಮ್ಮನ್ ನಮ್ಮ ಗಣಪತಿಯಂದ
ಹಲೋ
ಹಲೋ
ಬ್ರೇಕ್ ಆಯ್ತು ವಯಸು ನಾಳಂಟರ್
ಅದು ಗಣಪತಿ ಅಂದ್ರೆ ಎಂಬತ್ ಎಂಬತ್ ಸಾವಿರ ಒಂದೊಂದ್ ಲಕ್ಷ ಇರು
ಹ ಅದೇ ಜಾಸ್ತಿ ರೇಟ್ ಅದೇ ಆಗಿರತ
ಮತ್ತೆ ಗಣಪತಿಯ ಸೀಸನ್ ಬಾಳ ಇದಿರ್ತ ಜಾಸ್ತಿ ಸಿಗೋಂಗಿಲ್ಲ ನೈಟ್ ಶೋ ಓವರ್ ನೈಟ್ ಸಿಗಬೇಕಕ್ ಇವಾಗ ಆಯ್ತು ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ರೆ ನಾಳೆ ಈ ಟೈಮ್ಲ್ಲಿ ಬಂದ್ ಮಾಡ್ಸ್ತಾರ
ಹಾ ಕೆಲವು ಜ ಈಗ ರೊಕ್ಕ ಕೊಟ್ಟ ಟಿವಿ ನೀವು ಇಷ್ಟೇ ನಾವ್ ಹೇಳ್ದಂ ಗಣ್ಬೇಕಕ್ ನೀವ್ ಅಂತ ಹೇಳ್ತಾರ ಅವ್ರು
ಹಾ
ಹಂಗನ್ ಇರ್ತದ ಜನ ಹಾ ಸರಿ ತೋ ಹಾ ಹಾ